ಹಲೋ ಅಲ
ಹಲೋ ಹಾ ಆಯ್ತು ಅಬ್ಬಿ ನಿಂದು
ಮು್ದ ಆಯ್ತ ನಿದೀರಾ
ಹಾ ಚೆನ್ನಾಗಿದ ನೀನ್ ಹೆಂಗಿದ್ಯಾ
ಹಾ ಚೆ
ಹಾ ಈಗ ಸ್ವಲ್ಪ ಪರವಾಗಿಲ್ಲ ಲಿಟ್ಲ್ ಬಿಟ್ಟು ಹ ಮತ್ತೆ ಮಾಡದಾ
ಊಟ ಆಯ್ತು ನಿಮ್ದು
ಹಾ ಆಯ್ತು ಏನ್ ಮಾಡಿದ್ದೆ ಊಟಕ್ಕೆ
ಮುದ್ದೆ ಉಪ್ಸಾರು ಎಗುರ್ಜಿ ಆಕ್ಕವರ ಮನೆಗೆ ಒಗಿದ ಅಕ್ಕ ಮ ಅಂತ ಈಗಿನೂ ಊಟ ಮಾಡ್ಕಿ ಬಂದೆ ನಿನ್ನನ್ ಸ್ಪೆಷಲ್
ಹ ಚಪಾತಿ ಚಪಾತಿ ಮತ್ತೆ ಸೋಯಾ ಚಿಂಗ್ಸ ಪಲ್ಯ ಅನ್ನ ಮೊಸರು ಅಷ್ಟೆ
ಮತ್ತೆ ಏನ್ ಅಣ್ಣ ಸಮಾಚಾರ
ಮತ್ತೆ ಏನಿಲ್ಲ ಅಬಿ ಹೇಳ್ಬೇಕಲ್ಲ ನೀ ಹಲೋ ಕೇಳಸ್ತಿಲ್ವಾ ಮಾತಾಡದು
ಕೇಳುಸ್ತದೇ ಕೇಳುಸ್ತದೇ ಮತ್ತೆ ಕೆಲಸ ಹೆಂಗನಡಿತೈತೆ
ಕೆಲಸ ಎಲ್ಲಾ ಚೆನ್ನಾಗಿ ನಡೀತಾದೆ ಅದೇ ಗೊತ್ತಲ್ಲ ಕೆಲ್ಸ
ಹಾ ಮೊನ್ನೆ ಹೋಯ್ದ ಟ್ರಿಪ್ ಅ ಅದೇ ತರ ಇನ್ನೊ
ಹಾ ಹಾ ಓಕೆ ಓಕೆ ಹೋಗೋಣ ಮೊನ್ನೆ ಚೆನ್ನಾಗಿತ್ತಲ್ಲ ಹೋಗ್ ಬಂದಿತ್ತು ಟ್ರಿಪ್ ಎಲ್ಲ ಕೇಳುಸ್ತಾ ಇದಿಯಾ
ಬೇರೆಂದಾ ನ
ಆ
ತುಪ ಒ್ದರಾ
ರಿಂಗ್ ಟೊನಾ ಹಲೋ ಕೇಳಿಸ್ತ ಇದೆಯಾ ಅಬ್ಬಿ
ಹತ್ತ ಮತ್ತ ಅದು ಅದೇ ಟ್ರಿಪ್ ಇನ್ನೊಂದು ಸತ್ತ
ಹಾ ಮೊನ್ನೆ ಹೋಗ್ಬಂದಿ ಚೆನ್ನಾಗಿತ್ತಲ್ಲಾ
ಹ ಅದೇ ಅ ಅದೇ ಟ್ರೈನ್ದು ತರ ಟ್ರೈನ್್ರನ ಅಲ್ಲಿ ಟ್ರೈನ್ ಅಲ್ಲಿ ಸಿಕ್ತ ತಾರ ಅ
ಹಾ
ಇನ್ನೆಳರೆ ಳುದ ಆ
ಅದೇ ನಾವು ಅನ್ಎಕ್ಸೆಪ್ಟೆಡ್ ಆಗಿ ಹೋಗಿದ್ದು ಅಲ್ಲಿ ನೆಕ್ಸೆಪ್ಟಗ ನಾವು ಟ್ರೈನ್ಲ್ಲಿ ಹೋಗಿದ್ದ್ವಿ ಇದು ನಾವ್ ಅನ್ಕೊಂಡುರ್ಲಿಲ್ಲ ಟ್ರೈನಲ್ಲಿ ಹೋಗ್ತೀವಿ ಅಂತ
ಹಾ ಹಾ ಅದಾ ರಶ ಸಕತ್ ಅಂತರ ಎಂಜಾಯ್
ಒಂಥರ ಎಕ್ಸ್ಪೀರಿಯೆನ್ಸ್ ಆಯ್ತು ನಮ್ಗೆ ಟ್ರೈನಲ್ಲಿ ಹೋಗಿದ್ದ್ವಿ ಈ ತರ ಎಲ್ಲಾ ಇರುತ್ತೆ ಅಂತ
ಆ ರಿವರ್ ರಾಫ್ಟಿಂಗ್ ಮಾಡಕ್ಕೆ ನಾ ಸಕತದ ಒಂದ್ ಐದು ಗಂಟೆ ಕಾಯ್ದಿದ್ದಿ ಅಲ್ಲ ಅದಾವ್ದದು ಕಿತ್ತಾಟ ಹೊಡದಾಟ ಆಮೇಲೆ ಅಲ್ಲಿ ಹಿಂದಿ ಹುಡುಗೀರು ಅವೆಲ್ಲ ಒಂಥರ ನಮ್ಗೆ ಈಗ್ಲೂ ಒದತದೆ
ಚೆನ್ನಾಗಿತ್ತು ಈಗ ನೆನ್ಸ್ಕೊಂತಯಲ್ಲ ಆದನೆಲ್ಲ
ಹಾ ದ
ಚೆನ್ನಾಗಿತ್ತು ಇನ್ನೊಂದ್ಸತಿ ತಿ ಅದೇ ತರ ಎಲ್ಲಾನ ಬೇರೆ ಕಡೆ ಹೋಗೋಣ ಚೆನ್ನಾಗಿರೋದು
ಹ ಇನ್ನ ಯಾರು ದಡದ ಹ್ಮ್
ಅದೇ
ಹ ಹ
ಇದ ನಾ ಹೋಗಿ ಚೆನ್ನಾಗಿತ್ತು ಮೊನ್ನೆ ಆ ರೆಸಾರ್ಟು ಅವ್ರು ಕೊಟ್ಟಿದ್ದು ಊಟ ಅಲ್ಲಿ ನಾವ್ ಆಡಿದ್ ಕ್ರಿಕೆಟು
ಅನ್ಲಿಮಿಟೆಡ್ ನಾನ್‌ವೆಜ್‌ ಬೇರೆ ಚಿಕನ್
ಹಾ ನಾನ್ ವೆಜ್ ಎಲ್ಲ ಕೊಟ್ಟಿದ್ರು ಅವರು ನಮ್ದೊ
ಅದನಸದ ಒಬಣ ಹ ಇನ್ನೊಸದ ಬೇರೆ ಾರ ಗೋವಾ ಕಡೆ ಎ್ದಾರ ಟ್ರ ಪ್ಲಾನ್
ಹ್ಮ್ ಹ್ಮ್
ಏ ಮೊನ್ನೆ ನಮ್ಮ್ ಫ್ರೆಂಡ್ ಮ ಇಲ್ಲ ಮ ಅವ ಎಲ್ಲ ಆಕ್ಸಿಡೆಂಟ್ ಬೇರೆ ಆಯತಾರ
ಏನಾಯ್ತು ಆಕ್ಸಿಡೆಂಟು ಇಲ್ಲ ಇಲ್ಲ ಹೇಳಿಲ್ಲ
ಅದು ನಮ್ ಫ್ರೆಂಡ್ ಒಬ್ಬ ನಮ ಟೀಮ್ ಮನೆ ಮದ್ೆ ಇತ್ತು ಹಂದು ಮಂಡ್ಯ ಅವನ್ ಬಂದ್ಬಿಟ್ಟು ಮಂಡ್ಯದ ಹತ್ತ ಬನ್ನೂರ್ ಅಂತ ಅವ್ರರು ಬನ್ನೂರ್ ಹತ್ರ ಈ ಕಡಿಂದ ನಾವು ಕಾರ್ ರೆಂಟ್ ಮಾಡ್ಕೊಂಡು ಹೋಗಿದ್ದು ಅದು ಕಾರ್ ರೆಂಟ್ ಮಾಡ್ಕೊಂಡು ಹೋಯ್ದ ಅಂದ್ರೆ ಒಂದ್ ದಿನಕ್ಕೆ ಇಷ್ಟು ಅದು ಸ್ಟಾರ್ಟಿಂಗ್ ಏನ್ ಕಂಡೀಷನ್ ಇರುತ್ತೋ ಅದ ತರ ಕಂಡೀಷನ್ ಕೊಡ್ಬೋದು ಹ ಅದ ಎಷ್ಟು ಕಿಲೋಮೀಟರ್ ರೋಡ್ ಇರುತ್ತೆ ಅಷ್ಟಕ್ಕೆ ನಾವ ರದು ಈ ಕಡೆ ನಮ್ಮ ಫ್ರೆಂಡ್ ಪ್ರವೀಣ ಅದೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ. ಅದು ಬಿಡಿ ಏಮ್ಮ್ ಲೇಔಟ್ ಅಲ್ಲಿ ಆ ಕಾರಾರ್ ಇರ ಟೋಟಲ್ಲ
ಎಷ್ಟ್ ಜನ ಹೋಗಿದ್ದೀರಿ
ಎರಡು ಮೂರು ಐದು್ ಆರು ಜನ ಹೋಗಿದರಿ
ಟೋಟಲ್ ಆಗ ಆರು ಜನ ಹೋಗ ಹಾ ಎಲ್ಲಾರೂ ಬೆಂಗಗಳೂರಲ್ಲೇ ಕೆಲ್ಸ ಮಾಡ್ತಿದ್ರಾ
ಹ ಈ ಕಡೆಿಂದ ಓಬ ಅಂದ ನೋಡ್ತಕೊಂಡರ ಓಡ್ಕೊಂಡ ಅಲ್ಲೇ ಮದ ಸೀಟ್ ಎಲ್ಲ ಫೋನ್ ಮಾಡ್ ಅಲ್ಲೇ ದೋಡ ಗಿಡ ಎಲ್ಲ ಇ ಚೆನ್ನ ಎಂಜಾಯಯ್ ಮಾಡಿಕೊಂಡ ಹದ ಅವ್ರ ಊರಿಗೆ ಹದ ಮದೆ ಅಲ್ಲೆಲ್ಲಲ್ಲ ಸಕತ್ ಬಿಸ್ಲು ಸೇಬಿ ಸೆಖೆ ಅಂದ್ರೆ ಸೆಕೆ ಮಧ್ಯಾಹ್ನ ಸಿಂಪಲ್ ಆಗಿ ಏನ್ ಮಾಡಿದ್ರು
ಹ್ಮ್
ಆಮ್ಮೇ ಎಲ್ಲೆಲ್ಲ ಮದುವೆ ಮುಗಿಸಿಕೊಂಡು ಮದೆ ಮು ಉಸ್ಕಂಡು ಹಂಗೆ ಬರ್ತಾ ಇದ್ದು ರಾಮ್ನಗರ ಇದ್ದೀರಾ ರಾಮನಗರದ ಹತ್ರ ಅಂದ್ರೆ ಈಗ ಮೈಸೂರು ಇ ಎಕ್ಸ್ಪ್ರೆಸ್ ಇವೆ ಇದೆಯಲ್ಲ ಎಕ್ಸ್ಪ್ರೆಸ್ ಹೈವಲ್ಲಿ ಬರ್ಬೇಕಾದ್ರೆ ನಾವು ತಾಂಡಯರ ಕಾರು ಇನ್ನೋವಾ ಕ್ರಷ್ಟ ಅನ್ಸುತ್ತೆ ಐ ತಿಂಕ್ ಇನ್ನಶ್ರೀಸ ಅದು ಅಂದ್ರೆ ಅದು ಹೊಸಗಡೆ ಇನ್ನು ಇವನ್ ಒಂದ್ ತಿಂಗಳು ಆಗಿತಿಿಲ್ಲ ಅನ್ಸುತ್ತೆ ಅಂತ ಹೊಸ ಗಾಡಿ ಅದು ಅಲ್ಲಿಂದ ಬರ್ಬೇಕಾದ್ರೆ ಹ ಅ ಎಕ್ಸ್ಪ್ರೆಸ್ ಅವಾನು ಒಂದ್ ನಮ್ಮಡ್ಗ ಒ ತೊಂಬತ್ತರ ಓಡಸ್ತಾ ಇದೆ
ಹಾ
ಹ ಶಂತಾನ ಭುಟಾನಸರ ಹ ತಂಬ ಎಲ್ಲಾರ ಫ್ಾಟ್ ಎಲ್ಲಾರೂ ಫ್ಲಾಟ್ ಗಿದ್ರು ನಾನು ಇನ್ನೊಬ್ಬ ಅಬಿ ಅಂತ ಅವನು ಇಬ್್ರಳ ಎಿದ್ದು ಇ ಮಾಡ್ಕೊಂಡ್ ಕೂತಿದ್ದು ನ ಒಂದ ತೊಂಬತ್ತರಗೆ ಹಯ್ತಾ ಇದ್ದ ಹಕ್ಕರುದಾನ ಟಯರ ಪ್ಲಾಸ್ರ್ ತಯರ್ ಬ್ಲಾಸ್ಟ್ ಆಗಿ ಆ ಗಾಡಿ ಡಿವೈಡರ್ ಹೊಡ್ದಿ ಡಿವೈಡರ್ ಹೊಡ್ದಿ ಮತ್ ತ್ತ ಆ ಅಂದ್ರೆ ತ್ ಮೂರ್ ಲೈನ್ ಇರುತ್ತಾ ಮೂರ್ ಲೈನ್ ಅಲ್ಲಿ ಲಾಸ್ಟ್ ಲೈನ್ಗೆ ಬಂದ್ಬಿಡ್ತ ಅಂದ್ರೆ ಇವನ್ ಮದ ಮೆ ಗರ ಫುಲ್ ಫ
ಹಾ ಹಾ ಹಾ
ಅದೇ ಫಸ್ಟ್ನಲ್ಲ ಇನ ನೀನ್ ಕಳ್ಬಿ ಆ ಗಾಡಿ ಎಷ್ಟು ನಿಯರ್ಲಿ ಒಂದು ಫೈವ್ ಹಂಡ್ರೆಡ್ ಮೀಟರ್ ಇದಾಗಿತ ಸ್ಪಿಡ್ ಆಯತು ಅಷ್ಟೊಂದು ಇದಾಗಿದ್ದು ಇನ್ ಕೇಸ್ ಡಿವೈಡ್ ಆ ಇತಿಲ್ಲ ಅಂತ ಅಂದೆ ನ್
ಹ್ಮ್
ಸೈಡ್ ಅಂದ್ರೆ ಅಂಪ ದೀ ಸೈಡ್ ರೋಡ್ ಕಡಿಕೊಂಡ ಬಿಡು ವ ಇದಕ್ಕೆ ಬಜವಾದ ಹ
ಹ್ಮ ಹಾ
ಆಮೇಲೆ ಟೈರ್ ನೋಡಿ ಸೆಟ್ನಿ ಹಾಕಣ ಅಂತ ಹೋದುವ ಯ ಏನಲ್ಲ ಅಂದ್ರೆ ಆದ್ರೆ ಕಂಡಮ್ಮ ಅವನ ಡ್ರೈವರು ಸು ನ್ ಕಂಡ್ರೋಲ್ ಮಾಡೋದಿಗೆ ನಾವು ಬದುಕದ ಅಂತ ಅಂಗಲೆ ಏನು ಮ ಆಡ ಸ್ವಪ್ನಿ ಇತ್ ಸ್ವಪ್ನಿ ಚಮಣ ಅಂತ ದು ಆ ಸ್ಟೆಪ್ಮೆಂಟ್ ಚೇಂಜ್ ಮಾಡೋಣ ಅಂತ ಹೇಳದ್ರೆ ಅದು ಮೇನ್ ಜಾಯಿಂಟ್ ವೇಲ್ ಇರುತ್ತೆ ಆ ಜಾಯಂಟ್ ಳ ಟಚ್ ಆಗುತ್ತೆ್ ಗುತ್ತೆ ಅಂದ್ರೆ ಆ ಜಾಯಿಂಟ್ ಎಲ್ಲ ಫೋಲ್ಡ್ ಆಗ ವೀಲರ್ ಮುಗ್ತರ ಅ ಆ ಇನ್ನು ಸ್ಲಾಟ್ ಇರ್ತ್ತರ ಕಾರ್ ಟೈರ್ ಸ್ಟಾರ್ಟ್ ಇರುತ್ತಲ್ಲಾ ನ ನೋಡಕ್ ಆಕ್ತೀನಿ ಅಂತ ಆ ಮಲೆ ನೀನ್ ಮಾಡಕಾರ ಹಂಗೆ ನಿಂತಿದ್ದ ಅವನು ನಾವು ಕಾರ್ ಅಂದೆ ಈಸ್ ಬಂದ ಇದವಲ್ಲ ಬಾಡಿಗೆ ಅವ್ನಿಗೆ ಫೋನ್ ಅ್ರ ಸ ನ ಫೋನ್ ಮಾಡಿದ್ರೆ ಅವ್ರ ಶೋರೂಮ್ ಬಿಳಿ ಅದೆ ಎಷ್ಟ್ರಾ ನೀವೇ ಕಟ್ಕೊಡ್ಬೇಕು ಯಾಕೆಂದ್ರ ಅದೇ ನೀವು ಹೊಸ ಗಾಡಿ ತಂಬರೋ ಟೈರ್ ಹಂಗೆ ಸಾಮಾನ್ಯವಾಗಿ ಬ್ಲಾಸ್ಟ್ ಆಗಲ್ಲ ಸಾಮಾನ್ಯ ಆಗಂದ್ರೆ ಬಾ ಲಾಸ್ಟ್ ಆಗದಿಲ್ಲ ನೀವು ಸ್ಟಾರ್ಟಿಂಗೇ ನೋಡಿ ಹೊ ಹೊಸಡಿತಾನೆ ಅದ ಅಂತ ಇವನ್ ಟೇಪು ಅದ ಕಟ್ಟ ಗ ಅಂತ ಹೊಸ ಗಾಡಿ ಅದ ಅಂದ್ರೆ ಯಾರ ಹೇಳಿದ್ರು ನಂಬಲ್ಲ ಹಾ ಯಾರ ಹೇಳಿದ್ರು ನ ಆ ತರ ಅಂದ್ರೆ ಅಷ್ಟೋ ಹೊಸಗಡೆ ಹೆ ಲಂಗೆ ಹ ಅದೇ ಮಿನಿಮಮ್ ಒಂದ್ ಅರ್ಧ ಗಂಟೆ ಹಂಗೆ ಅವನ ಹತ್ರನ ಮಾತಾಡ್ಕೊಂಡಿದ್ದ್ ಅವರು ಅವ್ರಗ್ ಹೇಳ್ತೇನಿ ಇವ್ರ ಕೇಳ್ತೀನಿ ಅಂತ ಹಂಗೆ ಒಂದ ಅರ್ಧ ಗಂಟೆ ಟೈಮ್ ಪಾಸ್ ಮಾಡರು ಆಮೇಲೆ ಆ ಹೌದ ನಮ್ಗೆ ಇವನ್ ಏನಂದ್ರೆ ನೀರು ಕುಡಿಯಕು ಎಲ್ಲ ನಿಸಿದ ಅವನ್ ನೀರು ಖಾಲಿ ಆಗ್ಬಿಟ್ಟು ಆ ಫ್ಲೇವರ್ ಬಿಟ್ಟು ಮುಂದೆ ಎಲ್ಲಾರ ಅಂಗಡಿ ನಿಲ್ಸು ಸಿಖರ್ ನಿಲ್ಸನ ಅಂತ ಅನ್ಕೊಂಡಿದ ನೋಡ್ರೆ ಮಧ್ಯದಲ್ಲಿ ಹೆಂಗಯ್ತು ಅ ಅಂದ್ರೆ ಸಕತ್ ಬೇಸಲು ಇತ್ತು
ಹಾ
ಆಮೇಲೆ ಅವನ್ ಯಾರಟ್ಟೋಗ ಅನೋ ಒಬ್ಬ ಹೊಯ್ತಾ ಇದ್ದ ನಮ ಗಾಡಿ ಆಕ್ಸಿಡೆಂಟ್ ಆಯತು ಕಂಡ ಅವನ ನಿಲ್ಸ ನಿಲ್ಸ್ಬಿಟ್ಟು
ಹಾ ಆಮೇಲೆ
ಹ ಏಂತ ಕೇಳ್ದ ನೀಮ ಇಲ್ಲ ಬಿಟಿಎಂ ಲೇಔಟ್ ಬಿಡು ಅಲ್ಲಿ ಒಂದು ಹೆಂಟು ಸಾವರ ಆಗುತ್ತೆ ಇಲ್ಲಂದ್ರೆ ಅದ್ರ ಶೋರೂಮ್ ಹತ್ರ ಇಲ್ಲ ಅಂದ್ರೆ ಒಂದು ನಾಲ್ಕುಸಾವಿರ ಆಗುತ್ತೆ ಇಲ್ಲಾಂದ್ರೆ ಗ್ಯಾರೇಜ್ ಅದ್ರಕ ಒಂದ್ ಎರಡ್ ಸಾವಿರ ಆಗುತ್ತೆ ಅಂತ ಆಪ್ಷನ್ ಬೇರೆ ಕೊಟ್ಟ ಅವನು ಆಮ ಮ ನಾವು ಅದನ್ನ ಕಂಡು ಅವನು ಕೋಲ್ಡ್ ವಡ್ಲು ಒಂದು ಹ ನಾರ್ಮಲ್ ಅಟ ರ್ಣ ಮಡಿಕಂದ ಅವನ್ ನಂ ಅದ ಒಂದ್ ಕೋರ ಖುಷಿ ಆಯ್ತು ನೀವ ನೋಡ್ರಿ ನೀ ಫುಲ್ ಅವಾಗ ಆಗಿದನ್ ಕಾಣ್ತೀರಾ ಬನ್ನಿ ನೀರ್ ಕುಡ ಹ ಆಮೇಲೆ ಈ ಉತ್ ಮಾ ಅಂತ ನನಗ ಅದೇ ಒಂತ ದೇವ್ರ ಕಣ್ಣ ಅನ್ಸ್ಬಿಟ ಅಷ್ಟಂದು ಖುಷಿ ಆಗ್ಬಿಡ್ತನ್ ಕೋಳ ನೀರು ಅಷ್ಟು ಬಿಸಿಲಲ್ ಕೊಟ್ಟಿದ್ದ ಹಾ ಹ ನನ್ ಸನೆ ಅ ಆಮೇಲೆ ಅಲ್ಲಿಂದ ಟೊಬ ಗ್ಯಾರಜಗ ಹಾಕೊಂಡು ಅಂದ್ರೆ ಅವರು ಇವ್ರ ರೆಂಟನಿಗೆ ಸುಳ್ಳು ಹಳ್ಬಿಟ್ಟು ಗಾರೇಜ್ಗೆ ಹಾಕೊಂಡು ಗಾಡಿ ಒಟ್ಟು ಓಡ ರೇ ತಗೊಂಡು ಹೋಗೋಣ ಅಂತ ಅನ್ಕೊಂಡು ಅನ್ಕೊಂಡು ಹೋದ ಯಾರಾಜ್ ಹತ್ರ ಹೋದ್ರೆ ಅದು ಜಾಯಿಂಟ್ಫೀಲ್ ಫೋಲ್ಡ್ ಆಗ್ರೆ ಅದ್ ಸಿಕ್ತೇನೆೇ ಇಲ್ಲ ಯಾವದು ಹಳ ಗಡಿ ಇದೆಲ್ಲ ನೋಡ್ತಾರೆ ಗಾಡಿ ಮಾಡಲಂತು ಇಲ್ವೇ ಇಲ್ಲ ಆಮೇಲೆ ಅವ್ನ್ ಯ ಒಬ್ಬ ಬೇರೆತ್ರ ಪಾಸ್ ಸಿಕ್ತು ಅಂತ ಎತಕೊಂಡು ಬಂದ ಎರಡ್ ಸಾವಿರ ಮೂರ್ ಸಾವಿರ ಅಂತ ಅಂದ ಮೂರ್ ಸಾವಿ ನಾಲ್ಕು ಸಾವಿರ ಅಂದಷ್ಟ ಸ್ಟಾರ್ಟಿಂಗು ಆಮೇಲೆ ಲಾಸ್ಟಗ ಒಂದ್ ಫೈನಲ್ ಒಂದ್ ಮೂರ್ ಸಾರಗ್ ಬಂದ ಅವನು ಇಬ್ರಾಳಿಂದ ಸೇರಿ ಅವಮಗ ಒಂದು ಆರು ಸಾರ ಹಾಕಿ ಕೊಟ್ಟ ಅವನು ಏನೋ ಒಂದ ಮಾಡಿ ರೆಡಿ ಮಾಡ್ಕೊಟ್ಟ ಓಡಾ ರೇಂಜ ಮಾಡ್ಕೊಟ್ಟ ಗಾಡಿನ ಇನ್ ಕೇಸ್ ಏನಏಂದ್ರೆ ಗಾಡಿ ಓಡ ರೇಂಜ್ ಗಯ್ತಿಲ್ಲ ಅಂದ್ರೆ ಆ ಈಗ ಒಂದ್ ಒಂದ್ ಎರಡ್ ಲಕ್ಷ ಕಿತ್ಕಳ್ರ ಆಲ್ಮೋಸ್ಟ್ ಒಂದ್ ಎರಡ್ ಲಕ್ಷ ಕಿತ್ಬಿಡು ನಮ್ಮ ಮಾತ್ರನನೆ
ಹಗೆೆ
ಹ ಹಾ
ಓ ನೀವ ಯ ನಿಮ್ನೆ ಯಮರ್ಸ್ತಾ ಇದ್ರರು
ಇರಿ ಇಲ್ಲಿ ನಮ್ ಅಕ್ಕ ಕಾಲ್ ಮಾಡೈತೇ ಮಾಡ್ತೀನಿ ಈರಣ್ಣ
ಹ